ಹಲೋ. ಹಾ ನಮಸ್ಕಾರ ನಮಸ್. ಏನ್ ಮಾಡ್ತಿದ್ದೀರಾ. ಹ್ಮ್ಮ್ ಆಯ್ತು ನಿಮ್ದ ಆಯ್ತಾ.
ಹಾ ಆಯ್ತು ಈಗ ಕುತಕೊಂಡಿದೆ ಸುಮ್ನೆ.
ಹ್ಮ ಹ್ಮ್ಮ್.
ಹ್ಮ್ಮ್ ಯಾವ ಊರು.
ನಮ್ದ ಬೆಂಗಳೂರು.
ಹ್ಮ್ಮ್.
ನಿಮ್ದು.
ಹ್ಮ್ಮ್ ನಮ್ದು ಬೆಂಗಳೂರನೆ.
ಮತ್ತೆ ಏನೇನ್ ವಿಶೇಷ
ಹ ನಮ್ದು ವಿಶೇಷ ಏನಿಲ್ಲ
ಹ್ಮ. ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಅಮ್ಮ ಅಪ್ಪ ಅವರ ಏನ್ ಮಾಡ್ತ.
ಹ್ಞೂ ಮನೆಯವರು ನಮ್ಮ ಅಪ್ಪರೆ ಎಲ್ಲ. ಅಲ್ಲಿ ಇದರಲ್ಲಿ ಇದಾರೆ ಮೆರವಣಿಗೆ ಅಲ್ಲಿ.
ನೀವು ಒ.
ಹ್ಮ್ಮ್ ನಮ್ಮ ಅದೇ ಹೋಗಿದ್ರಿ. ಬಿಸಲು ಅಂದಬಿಟ್ಟು ನಾವು ಬಂದವಿ ಮದ್ಯಾಹ್ನ ಅವಾಗ ಒಂದು ಎರಡು ಗಂಟೆ.
ಹ್ಮ್ಮ್ ಹ್ಮ್ಮ್ ಏನು.
ಎರ್ ಕೇಳಸಿದ್ಲ್ವಾ
ಹಲೋ ಹ ಹ ಹೇಳಿ
ಹಾ ಎರಡು ಗಂಟೆ ಹಂಗೆ ನಾನು ಬಂದೆ ಮನೆಗೆ ನಾನೂ ಮನೆಯವರೆಲ್ಲ ಹ ನಮ್ಮ ಅಪ್ಪವರು ನಮ್ಮ ಮಾವವರು ಎಲ್ಲಾ ಅಲ್ಲೇ ಇದ್ದಾರೆ
ಹಾಂ
ಹಾ ಅವರು ದೊಡಲ್ಲ ಎಲ್ಲ ಇರ್ತಾರೆ ಆಮೇಲೆ ಸಾಯಂಕಾಲ ಹಂಗ ಅವ್ರು ಒಂದ್ ಸ್ವಲ್ಪ ಹೊದ ಬಂದು ಮತ್ತೆ ಮಗ ಇಕ್ಕ ತೊಳ್ಕೊಂಡು ಮತ್ತೆ ಹೋಯ್ತಾರೆ
ಹಾ ನೀವ ಹೋಗಲ್ವಾ ಮತ್ತೆ ಹ ಹ್ಮ್ ಏನೆಲ್ಲ ಮಾಡ್ತೀರಾ
ಅದೇ ಮೆರವಣಿಗೆ ಅಲ್ಲಿ ನಾವು ಅಲ್ಲಿ ಜೊತೆಗೆ ಇರ್ತೀರಿ
ಹಹ ಕುಣಿತೀರಾ
ಅಯ್ಯೋ ಕುಣಿಯದೆಲ್ಲ ಇಲ್ಲ ಎಲ್ಲಾ ನಮ್ದ ಚಿಕ್ಕ ಹುಡುಗರನ ಇರ್ತಾವಲ್ಲ ಊರಲ್ಲಿ ಅವರು ಇರೋ
ಹ ಹ ಹಾ ಹಾ ಹ
ಹಾ ನಾವವು ಬರೀ ಗಣೇಶ ಅವಬಾಗೆ ಅದಕ್ಕಷ್ಟೇ ಕುಣಿಯೋದು ಹಾ ಇದ ಊರ ಹಬ್ಬಾಗ
ಹಾ ಹ ಹೌದೌದು
ಹ್ಮ ನೀವೆಲ್ಲಾ ಹಬ್ಬ ಎಲ್ಲ ಅ ಮಾಡ್ತೀರಾ
ಎ ಮಾಡ್ತೀ
ಹಾ ನಿಮ್ ಕಡೆ ಯಾವ ಹಬ್ಬ ಜಸ್ತಿಜರು
ನಮಂದ ಗಣಪತಿ ಹಬ್ಬ
ಹಾ
ಗಣ ಹಬ್ಬ ಹ ಗಣಪತಿ ಹಬ್ಬ ಎಲ್ಲಾ ಮಾಡ್ತೀವಿ ಸಂಕ್ರಾಂತಿ ದೀಪ
ಹ್ಮ್ ಹ್ಮ್
ಹಾ ನೀವು ನೀವೆಲ್ಲ ಮಾಡ್ತೀರಾ
ಹಾ ನಾವೆಲ್ಲ ಹಬ್ಬನು ನಮ್ಮ ಕಡೆ ಎಲ್ಲ ನಾವು ಜೋರಾಗಿ ಮಾಡಿದಾರೆ ಗಣಪತಿ ಹಬ್ಬ ಹಾ ನಾವೇ ಹುಡುಗುರೆಲ್ಲ ಇಕ್ತಿರಿ
ಅಲ್ವಾ ಅದೇ ಅದೇ ಅದೇ ಅದೇ
ಮತ್ತೆ ಸಂಕ್ರಾಂತಿ ಯುಗಾದಿ ದಸರಾ ದೀಪಾವಳಿ ಮತ್ತೆ ಬಂಡ ದೇವ್ರು ಹೊಸದೇವ್ರು ಎಲ್ಲ ಮಾಡ್ತೀರಿ
ದೇವರ
ಹ್ಮ್
ಅಂದ್ರೆ ಏಗೇ ಹಂಗಾದ್ರ ಏನು
ಅದೊಂದು ಹಬ್ಬ ಇದ್ದಂಗೆ ನಮ್ಗೆ
ಹೌದಾ ಏನೆಲ್ಲ ಮಾಡ್ತಾರೆ ಅದ್ರಲ್ಲಿ
ಅದ್ರಲ್ಲಿ ಈ ಇದು ಪೂಜೆ ಮಾಡ್ತಾ ಇರ್ತಾರೆ ಮತ್ತೆ ಬಂಡಿಗಳಲ್ಲಿ ಕರ್ಕೊಂಡು ಎತ್ತಿನ ಗಡಿ ಬಂಡಿ ಇರುತ್ತಲ್ಲಾ
ಹಸ
ಹ ಅದರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ ಊರ ಊರ್ಗೆಲ್ಲ ಊರಲ್ಲೆಲ್ಲ ಓಡಾಡ್ ಅಂದ್ರೆ ಈ ಗೌಡ್ರು ಅನ್ನೋದು ಕೇಳಿದಿರಾ ಅ
ಕೇಳಿದಿನಿ
ಹ ಆ ಅದ್ರಲ್ಲಿ ಬರೋದು ಇದು
ಹಾ ಹಾ ಜಾತ್ರೆ ಎಲ್ಲ ಮಾಡ್ತೀರಾ ನೀವು
ಹಾ ಊರೊಬ್ಬ ಅಲ್ಲಿ ಜಾತ್ರೆ ಮೊನ್ನೆ ಏಪ್ರಿಲ್ ಅಲ್ಲಿ ಏನ ಆಯ್ತು ಏಪ್ರಿಲ್ನೆ ರಾಮನವಮಿ ಬರುತ್ತಲ್ಲ
ಹಾ ರಾಮನವಮಿ
ಹಾ ಆಗ ಅವಾಗೇನೇ ಜಾತ್ರೆ ಮಾಡೋದು ಹ್ಮ್ ಚನ್ನಾಗಿತ್ತು
ಹಂ ಚೆನ್ನಾಗಿ ಎಂಜಾಯ್ ಮಾಡಿದಾರಾ
ಓ ರಾತ್ರಿ ಎಲ್ಲ ಒಂ ದೇ ರೀಡ ಮನೆಗೆ ಅಲ್ಲೇ ಇರ್ತ್ರಿ ಹ್ಮ್
ಹೌದಾ
ಹಾ ನಿಮ್ಮೂರಲ್ಲಲ್ಲ ಯಾವುದು ಜಾತ್ರೆ ಮಾಡಿಲ್ವಾ
ನಮ್ ಕಡೇ ಜಾತ್ರೆ ಎಲ್ಲ ಮಾಡಲ್ಲ
ಏಕೆ
ನಮ್ಮೂಊರಲ್ಲಿ ಇಲ್ಲಿ ಬೆಂಗ್ಗಳೂರಲ್ಲಿ ಮಾಡ್ತಾರೆ ನಮ್ಮ ಸೈಡ್ ಅಲ್ಲಿ ಮಾಡ ನಾವ್ ಇಲ್ಲಿ ಬಂದ್ ಸೆಟಲ್ ಆಗಿದ್ದೀವಿ ಅಷ್ಟೇ
ನೀವು ಯಾವಾಗ ಸೆಟ್ಲ್ ಯಾವಾಗ ಬಂದ್ ಸೆಟಲ್ ಆಗಿದ್ದು ಎಷ್ಟು ವರ್ಷ ಆಯ್ತು
ಹಾ ನಾವ ಚಿಕ್ಕವೋಗಿದ್ದಾಗ
ಹಾ ಹಾ ಅಂದ್ರೆ ಎಲ್ಲಾ ಸಂಬಂಧವರೆಲ್ಲಾ ಇಲ್ಲೇ ಇದ್ದಾರ
ಇಲ್ಲ ಇಲ್ಲ ಅಲ್ಲೂ ಇದ್ದಾರೆ ನಮ್ದುಲ್ಲ ಹ ಒಟ್ಟಿಗೆ ಇರ್ತೀವಿ ನಾವವು ನಮ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರದ ಜಾಯಿಂಟ್ ಫ್ಯಾಮಿಲಿ ಹಗೆ ಹ್ಮ ಹ್ಮ್ ನಾವ ಒಂದ್ಸ ಸ್ಯಾಮ್ಲಸ್ ಇದೆ
ಮುಂದ ಮನ ಅಲ್ಲೇ
ಹಾಂ ಅದೇ ಮನೆಯಲ್ಲಿ
ಓ ಹೆಂಗ ಇತೀರಾ
ಚೆನ್ನಾಗಿರುತ್ತೆ ಒಂಥರ ಹ
ಅಲ್ಲಾ ಚೆನ್ನಾಗಿರುತ್ತೆ ಏನು ಏನ್ ಜಗಳ ಅದು ಇದೆಲ್ಲ ಇರಲ್ವ
ಏನ್ ಜಗಳ ಅಂತಾರ ಏನಿರಲ್ಲ
ಹಾ ಓ ನಿಮ್ದೇ ಒಂತಥರ ಚೆನ್ನಾಗಿರುತ್ತೆ ಬಿಡಿ
ಹ ಏನಲ್ಲ ಜಗಳ ಅನ್ನೋದು ಹ ಹೌದ್ದೌದು
ಹ್ಮ್ ಎಲ್ಲಿ ನೋಡಿದ್ರು ಹ ಎಲ್ ನೋಡಿದ್ರು ಖುಷಿನೇ ಎ ನೋಡಿದ್ರೂ ನಗ್ತಾರೋದೇನೆ
ಹಾ
ಹ್ಮ
ನೀವ ನೀವು ಅಪ್ಪ ಅಮ್ಮ
ಹಾ ನಾವು ಹಾ ನಾನು ಅಪ್ಪ ಅಮ್ಮ ಅಜ್ಜಿ ಇರ್ತೀರಿ ಆಮೇಲೆ ಇಲ್ಲೆ ಅಕ್ಕಪಕ್ಕ ಗಲಲ್ಲಾ ದಡಾಪಾ ಚಿಕಾಪ್ಪ ಮತ್ತು ಅವ್ರ ಮಾವ ಅಂದ್ರರು ಅವ ಮನಾಗಿದೆ
ಹ್ಮ್ ಹಂಗೆ ಮತ್ತೆ ನೀನ್ನೇನು ವಿಶೇಷ
ಮತ್ತೆ ವಿಶೇಷ ಏನಿಲ್ಲ ಹೇಳ್ಬೇಕು ನೀವೇನೆಲ್ಲಾ
ಏನ್ ಸ್ಪೆಷಲ್ ಇಲ್ವಾ ಇವತ್ತು ಕೆಂಪೇಗೌಡ ಜಯಂತಿ ಗೆ
ಹಾ ಬನ್ನಿ ಮನೆಗೆ ಎಲ್ಲ ಒಬ್ಬಟ್ಟು ಮಾಡೋವ್ರೆ ಅನ್ನ ಸಾರಿದೆ
ಹಾ ನೀವು ನಾನ್ ವೆಜ್ ವೆಜಿಟೇರಿಯನ್ಸಾ
ಅಯ್ಯೋ ಪ್ಯೂರ್ ನಾನ್ವೆಜ್
ಹಾ ಹಾ ಮತ್ತೆ
ಮತ್ತೆ ಏನಿಲ್ಲ ಹೇಳ್ಬೇಕು ನೀವೇ
ಹೆಂಗಿತ್ತು ನಿಮ್ಮ ಬಾಲ್ಯದಲ್ಲಿ
ಬಾಲ್ಯದಲ್ಲಿ ಚೆನ್ನಾಗೇ ಇತ್ತು
ಹಾ ಏನೆಲ್ಲ ಹಾ ತುಂಬಾ ತಲೆಹಾಟೆ ಮಾಡ್ತಿದ್ರಾ
ಅಯ್ಯೋ ಅದ್ರಲ್ಲೆಲ್ಲಾ ಎತ್ತಿದ ಕೈ ನಾವು
ಹಾ ಅದೇ ಅದೇ ಗಲಾಟೆ ಅಂದ್ರನನೆ ನಾವವು ಫಸ್ಟ್ ಅಂತ ಇರ್ತಿದ್ವಲ್ಲ ಹಾ ಹುಡುಗರು ಬ್ಯಾರೆ ಹಾ ಹಗೆ
ಮತ್ತೆ ಈ ಮಂಡ್ಯ ಸೈಡ್ ಎಲ್ಲ ಯಾವುದೋ ಹಬ್ಬ ಹಬ್ಬ ಎಲ್ಲ ಗೊತ್ತಿಲ್ವಾ ನಿಮ್ಗೆ
ಇಲ್ಲ ಇಲ್ಲ ನಮ್ಗ ಆ ಸೈಡ್ ಎಲ್ಲ ಗೊತ್ತಿಲ್ಲ ನಮ್ದಲ್ಲ ಚಿಕ್ಕಬಳ್ಳಾಪುರ ಸೈಡ್
ಹ್ಮ್ ಹ್ಮ್
ನಿಮ್ದು
ಹಾ ನಮ್ದ ಇಲ್ಲ ಹೇಳುದ್ನಲ್ಲ ನಮ್ ನಮ್ ತಾಯಿಯವರು ತುಮಕೂರು ಅವರು
ಹ ಆ ಕಡೆ ಏನ ಹಬ್ಬ ಮಾಡಲ್ಲ
ಆ ಕಡೆ ಎಲ್ಲಾ ಇದೆ ಹೇಳುದ್ಲ್ಲ
ಹಾ ಇದೆ ನಾಮ್ ತರ ಹೆಂಗ ಹ ಹಾ ಮತ್ತೆ
ಚಿಕ್ಕಬಳ್ಳಾಪುರದಲ್ಲಿ ಇವಾಗ ಹಾ ಇದೇ ಮೊದಲನೇ ಬರಿನಯ
ಹಾ ಹೇಳಿ ಏನ ಹೇಳ್ತಿದ್ರಲ್ವಾ
ಹಾ ಇದು ನೀವು ಓಟ್ ಹಾಕ್ತೀರಾ
ಹಾ ಆಕ್ತಿವಿ ಆಕ್ತಿವಿ
ಯಾರಿಗ್ ಆಕ್ತೀರಾ
ಇವಾಗೆ ನಮ್ ಕೋಟಿಂಗ್ ಪವರ್ ಬಂದಿರೋದು
ಹ್ಮ ಅಲ್ಲ ನಿಮ್ಮ್ ಮನೆಯಲ್ಲಿ ಯಾರಿಗೆ ಇದ್ ಮಾಡ್ತಾರೆ ಅಂತ ಯಾರಗ್ ಸಪೋರ್ಟ್ ಮಾಡ್ತಾರೆ ಹ
ಯ್ರಗ್ ಮಾಡ್ತಾರ ಗೊತ್ತಿಲ್ಲ ಬಿಜೆ ಪಿ ಅನ್ಸತ್ತೆ ಹಾ ಇಲ್ಲ ಇಲ್ಲ ಇಲ್ಲ ಇಲ್ಲ ಹಾ
ಹಾ ಅವರು ಇಲ್ಲೇ ಬಂದಿದ್ದಾರೆ
ಹ ಹಾ ಇವತ್ತಕ್ಕೆ ಹಾ
ಕೆಂಪೇಗೌಡ ಜಯಂತಿ ಇಲ್ಲಲ್ಲಂಗದಲ್ಲಿ ಹಾ
ನೀವು ಯಲಹಂಕದಲ್ಲ ಇರೋದು
ಹಾ ಯಲಹಂಕದಲ್ಲಿ
ಹಾ ಹಾ ನಾವು ಅಷ್ಟೇ
ನೀವು ಅಷ್ಟೇನಾ
ಹಾ
ಎಲ್ಲಂಗಲ್ಲಿಲ್ಲಿ
ಯಲಂಕಾದಲ್ಲೇ ಟೌನ್
ಓಹ ಮತ್ತೆ ಇಷ್ಟೊತ್ತು ಅಲ್ಲೇ ಇದ್ರಲ್ಲಿ ನಾವು
ಹೌದಾ
ಹಾ
ಹ್ಮ ಓಹೋ ಹಬ್ಬಾ ಮೆರ್ವಣ ಮಾಡ್ತಿದ್ರ ಅಲ್ಲಿ
ಹಾ ಹಾ
ಹಾ ಹಾಗೆ
ಅಲ್ಲೇ ಆಂಜನೇಯ್ಯ ಇದಿದ್ಯಲ್ಲ
ಆಚಲಿ ಬೇರೆ ಸೈಡ್ ಹ ಸ್ಟಾಚು ಸ್ಟಾಚು
ಹಾ ನದೇ ಪಕ್ಕದದಲ್ಲಿ ಇದ ಅದಾ
ಹ್ಮ್ ಹ್ಮ್ ಹ್ಮ್ ಹೌದೌದು ಮತ್ತೆ
ಮತ್ತೆ ಹೇಳ್ಬೇಕು ನೀವೇನೆ
ಏನಿಲ್ಲ ಬಿಸ್ಲ ಅಲ್ವಾ ತುಂಬಾ
ಅಯ್ಯೋ ತುಂಬ ಬಿಸ್ಲು
ಹಾ ಮತ್ತೆ ಹೆಂಗಿದ್ದೀರಾ ಬಿಸ್ಲಲ್ಲೆಲ್ಲ
ಬಿಸಲಲ್ಲಿಲ್ಲಾ ನೆರಳಲ್ ಮನೇಲ್ಲ ಇದಿದ್ದೀನಿ
ಇವಾಗ ಮೆರವಣಿಗೆ ಮಾಡೋವಾಗ ಬಿಸಿಲಲ್ಲೇ ಅಲ್ವ ಇದ್ದಿದ್ದು ಪಾಪಾ
ನಾ ಬಿಸಲಲ್ಲನೆ
ಹ್ಮ ಮತ್ತೇನೇನ್ ವಿಶೇಷ
ಮತ್ತೆ ಇನೇನಿಲ್ಲ ನೀವ ಹೇಳ್ಬೇಕು ವಿಶೇಷ
ಡನಾ ಧನ್ಯವಾದಗಳು
ಹಾ ಧನ್ಯವಾದ